ಹ್ಮ್ ಹಲೋ ರೀ ಹಲೋ
ಅದೇ ರೀ ಈಗ ಒಂದ ಒಂದ್ ಬೈಕಿಗೆ ಖರೀದಿ ಮಾಡ್ಬೇಕಂದವ್ರಿ
ಯಾವ್ದ್ ಬೈಕ್ ತೊಳೋ್ರ ನೀವು
ಅಂದ್ರೆ ಚಲೋದಿಂದ ಟೂರ್ ಹೇಳೋದಂದ್ರೆ ಒಮಂದು್ ಸ್ಪ್ಲೆಂಡರ್ ಆಗ್ಲಿ ಒಂದ್ ಎವರೇಜ್ ಕೊಡಂತ ಬೈಕ್
ಯರೇದ್ ಕೊಡೋಂಂತ ಬೈಕ್ ಅಂದ್ರೆ ಸ್ಪ್ಲೆಂಡರ್ ಚೈನಾ
ಇವು ಯನು ಕಾರ್ನ್ ಹೆಂಗಬೇಕು ಚಲೋ ಕೊಡ್ತಾರ ಇನು ಕಾರಾರ್ನ್
ಕೊಡ್ತವ್ರೀ ಒಂದ ಒಂದ್ ಐವತ್ತರಿಂದ ಐವತ್ತೈಕ ಕೊಡ್ತತಿೀ
ಐವತ್ತರಿಂದ ಐವತ್ತೈದ್ರೀ
ಹ
ಇವ ಹೆಚ್ ಎಪ್ಪ ಸ್ಪ್ಲೆಂಡ್ರ
ಅವು ಅರವತ್ತರ ತನ ಕೊಡ್ತಾರಿ
ಅರವತ್ತುರ ತನ ರಿ ಅಂದ್ರೆ ಈಗ ಶಖಾಯಣಂಗೆ ಶ ಸೆಕೆಂಡ್ ಹ್ಯಾಂಡ್ ಯಾವು ಸಿಗಲಾಕಿಲ್ಲ ರಿ ಈಗ ಏನೂ
ಸೆಕೆಂಡ್ ಇರ್ ಸಿಗ್ತಾವ್ರಿ ಏನ್ವು ಹೊಡದ್ ಬಿಟ್ಟಿ ಇರ್ತಾವಲ್ಲ ಸ ಜಂಟಂಗಲ್ಲ
ಯಏಕ್ರ ಅಏ್ರ ಈಗ ಶಕ್ಕಣ ಅ ಯ್ರ ತೊಳಕ್ ಹೋಗಲ್ರಿ ಈಗ ಹೊಡದ್ ಬಿಟ್ಟ ಬಳಕ್ ಮತ್ ಗಾಡಿ ಮೇ ಬೀಳ್ತಾರ
ಅವು ಇಂಜನ್ ಸದ ಆಗರ್ತ
ಈ ಇಲ್ಲಲ್ರರಿ ಈ ಆಕ್ಸಿಡೆಂಟ್ ಆಗೋ ಒಂದ ಇದ ನೆನಪತ್ ಇವತ್ತ ಎಲ್ರೂ ಒಂದು ಎಕ್ಸಿಡೆಂಟ್ ಆಗ ನಮ್ಗೆ ನೆನಪಾಗ ನಮ್ಮನನೆ ಎಲ್ರು ಆಕ್ಯವ್ ಅನಸತ್ರು ಎಕ್ಸಿಡೆಂಟ್
ಈ ಗಾಡಿ ಬಾಳ ಜಾಯ್ಕಲ ಒಡಿ ಬಕ
ಈಗ ಏನ್ರೀ ಯಾರ ಊರಾಗ ಮಾಡ್ಸೋದಾಗ್ಲಿ ಹಿಂಗ ಚೊಲೋತ್ನಂಗ ನೋಡ್ಕೊಂಡ್ ಹೊಡಿಬೇಕ್ರೀನಾ ಒಂದು ತಾಸ ಲೇಟ್ ಆಗ್ಲಕ್ರಿ
ಲೇಟ್ ಆಗ್ಲಕ್ರ ನಡಿದಿದ್ರ ಅದೇನ
ಹಾ ನಡಗಿದ್ದಿಲ್ರರಿ ಸೊಕಾಸು ಸೊಕಾಸು ಬಂದ ನಡ ಚಲೋ್ರಿ ಏನ್ರರಿ ಐತಿಲ್ ಹಿಂಗ ಹೋಗಿ ಹಿಂಗ್ ಬರ ಸಮಸ್ಯೆ ಇರ್ತಾವ್ರಿ ಎಲ್ಲಾ ಕಡೆ ಅವ ನೋಡ್ಕೊಂಡ್ ಹೋಗ್ಬೇಕ್ರಿ ನಾವೇ
ಸ್ವಲ್ಪ ನೋಡ್ಕೊಂಡ್ ಹೊಡಿ
ಗಾಡಿ ಹೆಂಗ್ ರೆಡ್ಸಿದವ್ರಂದ್ರೀ ಹೊಸವು
ನೀವು ಯಾವ ಗ ಅಡಿ ತೋತ್ರ ಅದ್ರ ಮೇ ಹಕತ್ತ
ಅಂದ್ರ ಯುನಿಕಾರ್ಮ್ ಹೆಂಗ ಸಿಗತವ ರೇಟ
ಯುನಿ ಕಾರ್ನ್ ಒಂದು ಐವತ್ತೆಂಟು ನಡದತ್ ನೋಡ್ರಿ
ಎಲ್ಲಾ ಲೋನ್ ಹಕ್ಕಂತ ಎಲ್ಲಾಿಡ್ದ್ ಏನ್ ಲೋನ್ ಬರ ರೋಕ ಒಂದೈಐವತ್ತತ್ರಿ
ಬೈರೇ
ಇದು ರೊಟ್ಟು ಆಮೇ ಕೊಟ್ ಬಂದ್ರ ಒಂದ್ ಐವತ್ ಕೊಡ್ಬೇಕೇ್ರಿ ಒಂದ್ ಐವತ್ತ ಏನ್ೀ ಒಂದ್ ಐವತ್ತೆಂಟು ಅಂದ್ರ ಇದು ನಾವೇಏನು ಕೊಡದೆೇ ಕೊಡದೇ ಇದ್ರೆ ಒಂದ್ ಹತ್ತು ಒಂದ್ ಐವತ್ತು ಕೋಟ್ ಮತ್ತ ಎರಡ್ ಲಕ್ಷ ಮತ್ತ ಎಲ್ಲಾ ಬಡ್ಡಿ ಹಿಡ್ಡ್ ಒಂದು
ಒಂದು ಎಂಬತ್ತು ಒಂದು ಹ್ಮ್ ಒಂದು ಎಂಬತ್ ಬರ್ತಾತ
ಒಂದು ಎಂಬತ್ ಅಂದ್ರೆ ಈಗ ಒಂದು ಬೈಕ್ ಕಂಡ ಹಿಡತಾನಲ್ರಿವ ಮಾ ಶಿವುಂದು
ಹಾ
ಎಷ್ಟ್ ಲಾಭ ಐತ್ರಿ ಅವ್ನಿಗೆ ಒಂದ್ ಕಂಪನಿ ಒಂದು ಯಾವದಿ ಎಂತ ರೀ ಹಂಗಲ್ರಿ ಈಗ ಈಗ ನೀಬ್ ಹ ಎಂಪ್ಲ ಅಂದ್ರೆ ಈಗ ಒಂದು ಬೈಕ್ ಒಂದ ಸೇಲ್ ಆ ಒಂದು ಪರ್ಚೆಸ್ ಈಗ ಒಂದು ಟ ಆರ್ ಪಿ ಸಂಬಂ ಈಗ ಹೆಂಗ್ ಹೊಡತಲ್ರೀ ಈಗ ಯೂಸಾ ಒಂದು ಗೂಗಲ್ ಆಗಿರಬಹದು ಹೂ ಅದ್ರ ಸಂಬಂಧ ಒಂದು ಯುನಿಕಾರ್ನ್ ಕಾಡಿ ತಯಾರ್ ಮಾಡ್ತಾರ ಅವರು ಆ ಗಾಡಿ ಒಂದ್ ಎರಡ್ ನೂರ್ ಮಂದಿ ಖರೀದಿ ಮಾಡ್ಬಳಕ್ ಅವನಿಗೆ ಇತ್ತಿಷ್ಟ ಅಂತ ಅಮೌಂಟ್ ಇರಲ್ಲ ಅಂದ್ರ ಅವನಿಗೆ
ಒಂದ್ ಗಾಡಿ ಅಂದ ಏನಿಲ್ಲ ಅಂದ್ರೆ ಒಂದ್ ಐದ ಸಾವಿರ ಸಿಗತ್ತದ ನೋಡ್ರೀ
ಒಂದ್ ಗಾಡಿಯಿಂದ ಇದು ಸಾವಿರ ಅಂದ್ರ ಅದಕ್ ಖರ್ಚ್ ಎಷ್ಟ ಮಾಡಿದನ್ ಅವ ಮತ್ತ ಎಲ್ಲಾ ಲೋ ಬಜೆಟ್ ಇಂದ ಖರ್ಚು ಮತ್ತೆ.
ಹೌದ್ರಿ ಏನ್ ಬಾಳ್ ಕರ್ತಿರಂಗಿಲ್ಲ.
ಮತ್ತ ಖರ್ಚಲಿಕ್ಕ ಹಿಂಗಗೆಂಗ ಗಾಡಿ ಎಷ್ಟ ಅಲ್ಲಿ ಒಂದ್ ಲಕ್ಷ ಐತ್ತ ಅಂದ್ರ ಬಳಿಕ ಖರ್ಚ ಎಲ್ಲ ಒಂದ್ ಲಕ್ಷ ಐದ್ ಸಾವಿರ ಅಂದ್ರ
ತಯಾರ್ ಮಾಡಿರ್ತಾರಲ್ಲ ಅವ್ರ.
ಹಾ ಹಾ ಮ್ಯಾನಿಪೆಕ್ಷರ್.
ಹ್ಮ್ ಮತ್ತೆ.
ಹ್ಮ್ ಹ್ಮ್ ಅದೇ ಅಂದ್ರೆ ಈ ಪೂರ್ ಅಂದ್ರೆ ಕಾಗಡಿ ಊಟ. ಟಾಟಾ ಚಲೋ ಎನ್ ರಿ ಫೋರ್ವಿಲರ್ ಟಾಟಾ.
ಟ್ರಾಟಾ ಬೆಸ್ಟ್ ಅಲ್ರೀ.
ಟಾಟಾ ಈವಾಗ ಆರ್ ಲಕ್ಷ ಟಾಟಾ ಪಂಚಿ ಬಂದ ನೋಡ್ರಿ
ಹೂ ಆರ ಲಕ್ಷ ಅಂದ್ರೆ ದೊಡ್ಡದು ತಗೋಬೇಕ್.
ಯಾವಾದ್ರೆ ಇಪ್ಪತ್ತು ಲಕ್ಷ ಐತ ನೋಡ್ ಬಿ ಏ ಸಿಕ್ಸ್. ಹಾ ಅದ ಚಲೋರಿ. ಮನುಷ್ಯ ಎಲ್ಲಿ ಎಕ್ಸಿಡೆಂಟ್ ಆಗುವಲ್ ಎಲ್ಲಿ ಆಗುದಿಲ್ಲ ನೋಡ್ರಿ ಟಾಟಾ ಒಳಗ್ ಹೋದ್ರ ಮನುಷ್ಯ ಪುಲ್ ಸೇಫ್ಟಿ ನಾಲ್ಕು ಇರ್ತವ್ರ ಇರ್ಬೇಕದ್ರಗ.
ಇರ್ತಾವ್ರ ಆಲ್ಮೋಸ್ಟ್ ಒಂದು ಎರಡು ಒಂದ್ ನಾಲ್ಕರರ್ತನ ಇತಾವ್ರ ನಾಲ್ಕು ಐರ್ತನ ನಾಲ್ಕಟ್ಟರ್
ಈಗ ಒಂದು ಇಯರ್ ಬ್ಯಾಗ ಒಂದು ಏರಿ ಬ್ಯಾಗ್ ಹೋಯ್ತ ನ್ರ ಹಾ ರೀ
ಪೂರಾ ಗಾಡಿ ಗಾಡಿನು ಏರ್ಬ್ಯಾಗ್ ಓಪನ್ ಅಕ್ತತೆ ಎಲ್ಲರ ಗಾಡಿ ಟಚ್ ಆಯ್ತಂದ್ರೆ ಅಲ್ಲಿ ಮಾಡ ಹಾ ಹೌದ್ರಿ ಮತ್ತೇ.
ಹೊರಗೆ ಒಂದು ಒಂದ್ಸಲ ಒಂದ್ಸಲ ಡಚ್ ಆತ್ರೀ ಈಗ. ಅವಾಗ ಪೂರಾ ಇರ್ಬೇ ಮುಗ
ಅದು ನನಗೂ ಗೊತ್ತಿಲ್ರಿ ಅದು ಶೋರೂಮದವರ್ ಕೇಳ್ಬೇಕ.
ಹಾ ಹ ಹೋಗ್ ಬಿಡ್ರೀ ಅಂದ್ರ ಈಗ ಒಂದ್ ಸಣ ಸ್ಮಲ್ ಸಣ್ ಅಂದ್ರ ಒಂದ ಅರಬ್ಬಿ ಅಂಗಡಿ ಬಿಸ್ನೆಸ್ ಮಾಡಬೇಕ ಅಂದ್ರೆ ಫಸ್ಟ್ ಇನ್ವೆಸ್ಟ್ ಎಸ್ಟ್ ಆಕ್ಬೇಕ್ರಿ.
ಏನೂ ಇನ್ವೆಸ್ಟ್ ಮೊದ್ಲು ಕಲಿಬೇಕೆಲ್ಲ.
ಇಲ್ರರಿ ಅಡಿಬ ಅಂಗಡಿಗ್ರಿ
ಮತ್ತೆ ಅರಬಿ ಮಲ ಕಲಿಬೇಕಲ್ಲಾ
ಇಲ್ರರಿ ನಾವ್ ರೆಡಿಮೇಡ್ ಇತ್ತಂದು ಮಾರದು ಹೇಳ್ತನ್ರನಾ
ಅದು ಅಂದ್ರೆ ನೀವಲ್ಲಿ ಹಾಕ್ತಿರ ಅದ್ರ ಮೇಲೆ
ಅರಬ್ಬಿ ಅಂದ್ರ ಅಲ್ಲಿ ಮಂದಿ ಹೋಗ್ಬೇಕು ಬರ್ತಾ ಇರ್ಬೇಕು ಅಲ್ಲಿ ಇನ್ಕಮ್ ಅಂತೆಲ್ಲ ಹಾಕ್ಬೇಕು ಏನ್ ಹಂಗ ಅಾರದ
ಜನಗಳಎಲ್ಲಿ ಜಾಸ್ತಿ ಅಡ್ಡ ಅಂತಿರ್ತಾರ ಅಲ್ಲಿ ಹಾಕ್ಬೇಕಕ್ ನೋಡ್ರಿ
ಹ್ಮ ಹ್ಮ ಹ್ಮ್ ಅಂದ್ರೆ ಈಗ ಒಬ್ಬನ್ಗೆ ಏನ್ ಅಡ್ವರ್ಟೈಸ್ ಒಂದ ಅಡ್ವರ್ಟೈಸ್ ಒಂದು ಅಡ್ವರ್ಟೈಸ್ೆಟ್ಡಿದ್ರ ಒಬ್ಬನ ಕಡೆ ಸಾಫ್ಲೋರ್ ಆಗಿರ್ತಾರಲ್ರರಿ
ಮಾಡತಾರೀ ಅಲ್ಲರು ಆಲ್ಮೋಸ್ಟ್ ಅರ್ವಿ ಅಂಗಡವ್ರ ಹಿಂಗ ಮಾಡತಾರೀ
ಕರೆಕ್ರೆ ಅಂದ್ರೆ ನಾವು ಅವರಗ್ ಅಡವಡ ಮಾಡೆಸ ಹೊಗಿಲ್ಲಲ್ಲ ಈಗ ಅಡ ಅ್ಮೆಂಟ್ ಲಾಭ ಇರೋದ ಇ ಹೇಳರಿ
ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಇಂತಿಷ್ಟಥ ಪ್ರಮೋಷನ್ ಹಣ ಕೊಡ್ತಾರೆ ಅವ್ರಿಗೆ ಹಃ
ಅಂದ್ರೆ ಈಗ ವಿರಾಟ್ ಕೊಹ್ಲಿ ಒಂದು ಯಾವ್ದೊಂದು ಬ್ಯಾಗ್ ಆಗ್ಲಿ ಒಂದು ಶೂಸ್ ಬಗ್ಗೆ ಆಡ ಆರ್ಡ ಮಾಡಿದಾರ ಆ ಶೂಜಿಗೆ ಒಂದು ಕಿಮ್ಮತ್ ಯಾಕ್ ಅವರ್ ಹೇಳಷ್ಟ ಕೊಡಬೇಕೇನ್ರೀ ಅವರ್ ಅಮೌಂಟ್
ಹೌದ್ರಿ ಮತ್ತೆ ಅವರು ಎಷ್ಟು ಟಿ ಆರ್ ಪಿ ವ್ಯಾಲ್ಯೂ ನೋಡ್ದಾರ
ಹಓ ಹ್ಮ ಅದು ಟಿ ಆರ್ ಪಿ ತಕ್ಕಂಗ ಕೊಡ್ಬೇಕೇತ್ ಅವ
ಒಂದ ಕೋಟಿ ಕೋಟಿ ಸನ ಜನ ನೋಡು ಕೋಟಿ ಯಾರ ಕೋಟಿ ಹ್
ಹಳತ್ ಆಡ್ಕೋಡ ಏನ್ ಈ ಕಡೆ ಬಡ್ರ ಒಂದ ಒಂದು ಫ್ಯಾಮಿಲಿ ಬದಕಿದ್ರಿ ಕಡೆ ಎರಡ್ ಮನೆ ತನ ಬದುಕ್ತಾರ ಒಂದು ಕೋಡ ಅಂದ್ರ ಮೂರ್ ನಾಕಕ್ ಮನ ತನ
ಅವದ ಬ್ರ್ಯಾಂಡ್ ಇರ್ತದಲ್ರರಿ
ಹಾ ಅದು ಮ ಬೇಯಸ್ಬಿಟ್ರಿ ಒಂದು ಹಾ ಹಾ ಒಂದ್ ಕೋಟಿ ಅಂದ್ರೆ ಅವು ಈ ಇದಾಗಲ್ರಿ ಹ್ಮ್ ಇದು ಮಣ್ಣ ತಮಾಷೆ ಒಂದ ಇದ್ರಿ ನಿಮ್ ಕಡೆ
ನಮ್ ಕಡೆ ನೀನ ಒಂದು ಹತ್ತು ಜನ ಇದ್ದಿರ್ಬ ಹದ್ನದು ಜನ ಇದ್ದಿರ್ಬೇಕ್ರೀ
ಮನ್ನೆ ತಮಶೆ ರೀ ಅದ್ನು ಕಾರಣಮೆ ಆದಳಕ್ಕೆ ಅದ್ನು ಹಂಗ ಜೋರ್ ಮಾಡಿದ್ರಏನಾ
ಹ್ಮ್ ಅದ ಒಂದ್ ಹದ್ನದು ದಿನ ಆಗತ್ತೆ ನ ಜೋರ ಸಾನು ಹುಡುಕ ಇರ್ತಾರಲ್ ಅವ್ರು ಆಟ ಆಡ್ತಾರೆ
ಹಾ ಹಾ ಏ ಮರ ಮೇನ್ ಜೋರ ಆಗತ್ರಿ ಬಾಗ್ರಿ ಪೂರಾ ಊರಾಗ
ಮೋರಾಮ ಜೋರಿ ಇತ್ತಲ್ಲ ಪುಲ್ಲು
ಲ್ ರೋಏನ್ರೀ
ನ ಅವ ಮಂದಿ ಚಾತ ಆಲ್ಮೋಸ್ಟ್ ಜೋರತ
ಹೌದು ಅದಕ್ಕೆ ಈಗ ಮುಸ್ಲಿಮ್ ಅನ್ನೋದು ಒಂದೊಂದ್ ಹಳ್ಳಿಳಗೆ ಸಂಪ್ರದಾಯ ಇರ್ತವ್ರಿ ಎಲ್ಲಾ ಹಿಂದೂ ಮುಸ್ಲಿಮ್ ಕೂಡಿ ಮಳು ಅದು ಪೂಡಿ ಮಾಡೋದು ನಮ್ದ ಭಾರಕ್ಕೊಳಗ ಏ ಹಂಗತಿರೋದು ಪೂರ ನಮ್ಮ ಭಾರತ ಒಳಗೆ ಬರಬೇಕರೋದು ಅನ್ನೋದು ನಮ್ ಭಾರತ್ಗೆ ಗೊತ್ತಾಗಬೇಕದು
ಹ ಅಂತ ಅವಕ್ರೀ ಮತ್ತೆ ಏನ್ ಮಾಡೋದೆ
ಹ ಕಾಡನು ಬಾಳಐತ್ರಿ ಮಳೆ ಆಗಲ್ಲ ಬಿಡಲ್ಲ ಬೋರ್ಬ್ಬ ಅಲ್ಲ ಎರಿ ಬಿಡ್ ಶೀಳಾಗತ್ತ ಮ್ರೆ ಒಂದೊ ಕಡೆ
ಮಳೆನೂ ಇಲ್ಲಾಂದ್ರೆ ಏನ್ ಮಾಡ್ಬೇಕ್ರೀ ಪ್
ರೈತರ ಸಂಕಷ್ಟಕ್ಕೆ ಪರಿಹಾರ ಯಾರು ಇಲ್ಲಿಗ ಈಗ ಕೆಲವೊಬ್ರು ಬೋರ್ ಹಾಕಿಸಬೇಕ ಹ ಹ ಏನ ಇಲ್ಲ ಈ ಒಬ್ಬೊ ಹಾ ಕೆಲವೊಬ್ರು ಬೋರ್ ಹಾಕಿಸ್ಬೇಕಂತಾರೆ ಅದೆಲ್ಲಾ ರೊಕ್ಕದ ಸಮಸ್ಯೆ ಬರದ್ರ ಅಲ್ಲಿ
ಹ್ಮ್ ಒಂದ್ ಬೋರ್ ಹಾಕ್ಬೋಂದ್ರೆ ಒಂದ್ ಐದರಿಂದ ಆರು ಲಷ ರೂಪಾಯಿ ಬೇಕಾಗ್ತದೆ
ಹಾ ರರಿ ಐದರಿಂದ ಆರ್ ಲಕ್ಷ ಎಲ್ಲಿ ಕೊಡ್ಬೇಕ ಅಂತ ರೈತ್ರಿರಿಗೆ ಏನ ಬೆಳೆದಿಲ್ಲ ಬಿಟ್ಟಿಲ್ಲ ಎಲ್ಲಿ ಆರ್ ಲಕ್ಷ ಕ ಕೊಡ ಪಂರೂ ರ
ಅದು ನೀರ್ ಬಿದ್ದು ಅಂದ್ರೆ ಬಿದ್ದು ಇಲಿಕ್ಕೆಂದ್ರೆ ಇಲ್ಲ
ಹಾ ಮತ್ತೆ ನೀರ್ ಬೆಳಿಲ್ಲ ಅಂದ್ರೆ ರೊಕ್ ಕೊಡಬೇಕಲ್ರರಿ ಬೆಳ್ಳಿ ಬೆಳ್ಳಿ ರೋಗ ಕೊಡಬೇಕನು ಕೊಡ ಕೊಡುವ
ಹೌದ್ರಮ್ಮಂತ
ಹ ನನ್ನಂದ್ರ ಹೆಂಗ್ರಿ ಮತ್ತ ಹನ್ ರಕ್ಕ ಕುಡು ಕುಡ ಅಂದ್ರ ಇಲ್ಲ ಇಲ್ಲ ಅಂದ್ರ ಈಗ ಇನ್ನೊಂದು ಐಡಿಯಾ ಏನ ಗೊತ್ತೇನ್ ಈಗ ಬಿಸ್ನೆಸ್ ಒಳಗ ಒಂದ ಇದು ಇದು ಮಾಡುದ್ರಿ ನೀರನ್ನು ವಾಟರ್ ಟ್ಯಾಂಕ್ ಫಿಲ್ಟರ್ ನೀರ್ ಮತ್ತೆ ಕೋಲ್ಡ್ ವಾಟರ್
ಹನ್
ಒಂದ್ ಐದ್ ಲೀಟ್ರ ಕ್ಯನಗ ಒಂದ್ ಹತ್ ರೂಪಾಯಿ ಲಿಟ್ರ ತೊಗತಾರಲ್ರರಿ ಅಂತ ದಿನಕ್ಕೆ ಒಂದ ನಾಕು ಒಂದ್ ಐವತ್ತಕ್ಕೆ ಐವತ್ತು ಲ್ಕ್ರೀ
ಹೌ ಸೀಜನ್ ಒಳ ಕಷ್ಟ ಹಬಿ
ಲಗ್ನ ಸೀಸನ್ಂದ ಆಗ್ರಿ
ಹ್ಮ್ ಆ ಸೈಮ್ದ ಮಾಡ್ಬಕ್ ನೋಡ್ರಿ ವಾಟರ್ ಬಿಸ್ನೆಸ್
ಹ ಅವಾಗ ಬಾರಿ ತಗಬಡಿದ್ರಿ ಇಲ್ಲಿಕ್ಕಂದ್ರೆ ನಾವೇ ಒಂದಂದು ಸ್ವಂತ ಬ್ರಂಡ್ ಯಾವ್ದ್ರಂದ್ರ ನೀರ್ ನೀರ್ ತೆಗಿದ್ರು ನೀರ್ ಸ್ಟಕ್ಕರ್ ಹಾಕ್ಬಿಡುದ ಯಾವ್ದ ಒಂದು
ಬರತದಲ
ಇ ಫ್ಯೂಯಲ್ ವಾಟರ್ ಪ್ಯೂರ್ ವಾಟರ್ ತುಂಬ ಹಾಕಿ ಸ್ಟಿಕರ್ ಹಾಕಿ ನಾವೇ ಮಾರ ಮಾಡ್ಬಿಡುದ್ರಿ
ಹಾ ಬರ್ತತನ್ರ ಮನಗ
ಹಂಗ ಮಾಡುದ್ರ ಬಾರಿ ಅಲ್ರ ಅದು ಈಗ ಎಷ್ಟೋ ಜನ ತಮ್ ತಮ ಹೆಸರುಲ್ಲ ಹಾಕ ಹಕೊಂಡೀಗ ದೊಡ್ಡ ದೊಡ್ಡ ಮಾಡ್ತಾರ ಈಗ
ಬ್ರ್ಯಾಂಡ್ ನೇಮ್ ಹಕಲತ ರ
ಹ ಹಂಗ ಹಾಕುದ ಈಗ ಬಡೋ್ರಿಗೆ ಹೆಲ್ಪ್ ಆಗ್ಬೇಕು ನವಗ್ ಹೆಲ್ಪ್ ಆಗ್ಬೇಕ್ರರು ಅದು
ಮಾಡೋರಿಲ್ಲ ಅಂದ್ರೆನೆನಂಗಿಲ್ಲ ಅವರು
ಅಲ್ ಬ್ಯುಸಿನೆಸ್ ಒಂದ್ ಬಬ್ಯುಸಿನೆಸ್ ಮಾಡತ್ತೇವ ಅಂದ್ರ ಬ್ಯುಸಿನೆಸ್ ಬ್ಯುಸಿನೆಸ್ ಯಾವ ಬಡೂರು ಬರಂಗಿಲ್ಲ ಅಲ್ಲಿ
ಹಾ ಇಲ್ಲ ರಕ ಅದ್ರದ ಅದ್ರದ ಕರ್ತವ್ಯ ಪರವಾಗಿ ಯಾವ್ ಬಡುರಿಲ್ಲ ಶ್ರೀಮಂತ್ರು ಇಲ್ಲ ಎಲ್ಲಾರು ನೇರವಾಗಿ ಹೋಗ್ಬೇಕಾಗಿತ್ರಿ
ಆದ್ರೆ ಮತ್ತೆ ಸದ ಒಂದ್ ಅಂಗಡಿಗೆ ಹೋದ್ರು ಆದ್ರ ಬೆಲೆ ನಿಖರವಾದ ಬೆಲೆನ ಹೇಳ್ಬಿಡ್ತಾರ
ಹಾ ಈಗ ನೀ ಕಡಿಮೆ ಮಾಡ್ತಿಪ್ಪಾ ಅಂದ್ರನುೂ ಕೊಡಂಗಲ್ರ ಅವರು
ಕೊಣಂಗಲ್ಲ
ಆಯ್ತ
ಆಯ್ತು